ಅಲೋ ಏನ್ ಮಾಡತ್ತೀರಿ.
ನಾವ್ರೀ ಸ್ವಲ್ಪ ಅಡುಗೆ ಮಾಡತಿದೀ ನೋಡ್ರಿ. ಅಡಿಗೆದು ಮುಗಿದಿದ್ರಿ ಈಗ.
ಹ ರೀ ಚಾ ಆಗಿತ್ರಿ.
ಚಾ ಆಗತ್ ನೋಡ್ರಿ ನೀವ್ರಿ.
ನಾವು ನಮ್ದು ಹಾಗಿತ್ತು. ನೋಡ್ರಿಕ್ ಕುಂತಿದ್ವಿರಿ ಹಂಗ
ಹ್ಮ್
ಸುಮ್ಮ ಮಾರ್ಕೆಟಿಗೆ ಹೋಗ್ ಬಂದ್ಯಾರಿೀ ಮಂಗಳವಾರಲ್ಲಿ ಇವತ್ತ.
ಏನೇನ್ ಮಾರ್ಕೆಟ್ ಮಾಡಿದ್ರಿ.
ನಾವು ಕೈ ಪಳೆ ಎಲ್ಲಾ ತಗೊಂಡ್ ವ್ರಿ ಉಳ್ಳಾಗಡ್ಡಿ ಟೊಮಾಟೆ. ಹಿರಿಕಾಯಿ ಬೆಂಡೆಕಾಯಿ. ಕಾಯಿ ಸ್ವಲ್ಪ ಅ ತಿನ್ನೋ ಐಟಮ್ಸ್ ತಗೊಂಡು ಬಂದ್ವಿರಿ. ಬಂದ ಈಗ ಕಿರಕ್ಸ್ ಅಲ್ಲಿ ತಂದಿದ್ದೆ ಹಸ್ರು ಸೀರೆ. ಸೊಸೆ ಕುಂತಿವ್ ಇದ ನೋಡ್ರಿ. ನೀವೇನ್ ಮಾಡಾತಿದ್ರಿ.
ನಾವು ನೋಡ್ರಿ ನಮ್ಮೂ ನಮ್ಮ್ ಮನೆಲ್ಲಿಸ ತರಕಾರಿ ತಗೊಂಬಂದಿದ್ರಿ.
ಹಾ ರಿ
ಅವ್ನೆಲ್ಲ ಸೋಸಿ ಎಲ್ಲ ಮಾಡಿ. ಎಲ್ಲ ಮಾತಾಡಿದ್ವಿ ಇಲ್ಲಿ. ಕೂತಿದ್ದೆ ನೋಡ್ರಿ
ಹೌದ್ರಿ ಮತ್ತೆ ಏನಾರ ಅಡ್ಗಿ ಇಷ್ ಸ್ಪೆಷಲ್ ಮಾಡಿದ್ದೀನಿ ನೀವ ಹತ್ರ ಅಡ್ಗಿ ಒಳಗ ಫುಲ್ ಎಕ್ಸ್ಪರ್ಟ್ ಅದಿವ್ರೀ.
ಹಾ ಈ ಹೇಳ್ತೇನಿ ಮಂಗ್ಳುವಾರ ಅಲ್ರೀ ಸ್ಪೆಷಲ್ ಅಂತ ಏನಿಲ್ಲಾ. ಅದ ಬಕ್ರಿ ಎನ್ನಲ್ಲ ಮಾಡ್ ಅತು ನೋಡ್ರಿ ಮಾಡಿದ್ದೀವಿ ಈಗ ಹ್ಮ್ ಹ್ಮ್
ಅದ ಏನ್ ಮಾಡಿದ್ವು ರಿ. ಈಗೇನಿಲ್ಲ ಅನ್ನಕ್ ಅನ್ನ ಸಾಂಬಾರ್ ಅಷ್ಟ ಮಾಡ್ಬೇಕು.
ಹೌದೇನ್ರಿ
ಹಾ ರೀ ಮತ್ತ ಏನಾರ ಸ್ಪೆಷಲ್ ಮಾಡಿದ್ರಿ ರೀಸೆಂಟ್ ಆಗಿ.
ಸ್ಪಷಲ್ಲ ಚಿಕನ್ ಮಾಡಿಧ್ವಿರೀ.
ಚಿಕ್ಕನ್ ಮಾಡಿದ್ರಿ ಹೆಂಗ್ರಿ. ಮಾಡೋದು.
ನಾವ್ರಿ ಅದನ್ನ ನಾವ್ ಗ್ರೀನ್ ಚಿಲ್ಲಿದ್ ಮಾಡಿರ್ತೇವ್ರಿ.
ಹೌದ್ರಿ ನೀವು. ಮಾಡಿರ್ತೀರನ್ರಿ.
ನವು ಮಾಡ್.
ನಮ್ಮ್ ಮನಿ ಒಳಗ ಅದೊಂದ ಇಲ್ ನ ನೋಡ್ರಿ ಚಿಕನ್ ಮಾಡೋದ್. ಅದನ್ ಮಾಡಾಕ್ ಅವಕಾಶ ಇಲ್ರಿ ನಮ್ಮ್ ಮನೆಯೊಳಗ ಇಲ್ಲಾ ನಮಗ್. ಈಗ ಚಿಕನ್ ಅಂದ್ರೆ ಬಾಳ ಇಷ್ಟ ರೀ. ತಿನ್ನಾಕ ಹೊರಗಡೆ ತಂದಾಗ. ತಿನ್ನೋದ್ರಿ.
ಇಲ್ಲೇ ಬಂದ್ಬಿಡಿ ಅಲ್ಲಾ ಫ್ರೀ ಮಾಡ್ಕೊಂಡ್ ಬನ್ನಿ ಎಲ್ಲಾ ಕೆಲ್ಸ ಮುಗಿಸಕೊಂಡು ಫ್ರೀ ಮಾಡ್ಕೊ ಕೊಂಡೋಗ್ ಬನ್ನಿ. ಫ್ಯಾಮಿಲಿ ಸಮೇತ ನಾವು ಅವಾಗೆಲ್ಲ ರೆಡ ರೆಡಿ ಮಾಡಿ ಪ್ರೀತಿ.
ಹ ರೀ ಚಿಕನ ಮತ್ತೇನಿಲ್ಲ್. ಅದ ಪನ್ನೀರ್ ಮಾಡಿದ್ದೇರಿ ಮೊನ್ನೆ.
ಹಾ ರೀ ನೀವ ಆ ಪನ್ನೀರ್ ನಂಗ ಅಷ್ಟ್ ಗೊತ್ತಿಲ್ರಿ ನೀವ ಹೆಂಗ್ ಮಾಡ್ ತಿರಿ.
ಪನ್ನಿರ್ ರಿ. ನಾವು ಆಲ್ವಡೀರ್. ತಗಳ್ರಿ. ಹ ಈಗ ಬೇಸಿಗೆಇತ್ತಲ್ರಿ ಇಷ್ಟ. ಇಷ್ಟುದಿನ ಎಷ್ಟು ಕಾಸಿದ್ರು ಹಲ್ವಾಡಿತಿತ್ತ ರೀ. ಅದಕ್ಕ ಅದನೇನ್ ವೇಷ್ಟ. ಮಾಡೋದು ಸುಮ್ನೆ ಅಂತ ಅಂದ. ನಾನಾ ಅರ್ಧ ಲೀ ಟರ್ ಹಾಲ್ ಫುಲ್ ಒಡ್ಡರ್. ತ ಒಮ್ಮೊಮ್ಮೆ ಅದಕ್ಕೆ ಅದನ್ನ ಸ್ವಲ್ಪ. ಇನ್ನ ಸ್ವಲ್ಪ ಕುದಿಸ್ಬೇಕ್ ರಿ ಕುದಿಸಿ. ಲಿಂಬಿಯ್ಣ ಇನ್ನ. ಸ್ವಲ್ಪ ಆಕ್ತಿದ್ರ ಆಕ್ಬೋದ್ರಿ ಇಲ್ಲಾ ಅದ ಫುಲ್ ಹೊಡದಿದ್ದರೆ. ಅಷ್ಟ ಕುದಸಿಂದ್ರ ಅದು ಗಟ್ಟಿ ಗಟ್ಟಿ ಬರ್ತೈತ್ರಿ ಸ್ವಲ್ಪ ಆರಿಂದಾಗ. ಒಂದ್ ಅರ್ಪಿ. ನಡಪಿ ತಗೊಂಡು ಅದನ್ನ ಸೋಸ್ಬೇಕ್ರೀ ಅದನ್ನ ಸೋಸಿ ಆಹ ಉಪಾಸ ಸ್ವಲ್ಪ ಹೊತ್ತು ವಜ್ಜನ್ ಕಲ್ಲ ಇಟ್ಟು ಇಡ್ಬೇಕ್ರೀ ಅದನ್ನ. ಯೂಟ್ಯೂಬ್ ನೋಡಿರಿ ಒಮ್ಮ್ಯಾರ ಹ. ಅದನ್ನ ಶೇಪ್ ಕೊಟ್ಟ. ಬೇಕ್ರಿ ಒಂದ್ ತಾಸ ಎರಡು ತಾಸ ಬಿಟ್ಟು ತಗದು. ಆದ್ರೆ ಅದ ಪನ್ನೀರ್ ಆಗಿ ಬಿಟ್ಟ. ಇಟ್ಟಿರ್ತೈತ್ರಿ ಎರಡು ತಾಸನ ಅಂತ್ರ ನೋಡಿದ್ರ. ಪನ್ನಿರಾಕ್ಕೆತಿ. ರೀ ಅದನ್ನ ಚೌಕಾಗ ಕಟ್ ಮಾಡ್ಕೊಬೇಕ ಇಲ್ಲ ನಿಮ್ಗೆ ಯಾಶ್ ಶೇಪ್ ಬೇಕು ಅದನ್ನು ಕಟ್ ಮಾಡ್ಕೊಂಡ. ಮಾಡದ್ರಿ ಆ ಸೇಮ ಈಗ. ಗ್ರೇವಿ ಮಾಡ್ತಿರಲ್ಲ ಚಿಕನ್ ಗ್ರೇವಿ. ಅದ್ರಾಗ ಚಿಕನ್ ಹಾಕ್. ಹು ಬದಲಿ ಏ ನಾಕ್. ಪನ್ನೀರ್ ಹಾಕ್ಬಿಡದ್ರಿ ಹ ಗೋಡಂಬಿ ದ್ರಾಕ್ಸಿ ಅದನ್ನೆಲ್ಲ ಸ್ವಲ್ಪ. ಐಟಮ್ಸ್ ಟೇಸ್ಟ್ ಬರ್ಬೇಕಂತ ಅಂದೆ ಕ್ರೀಮ್ ಹಾಕ್ತಾರ ರೀ. ನಮ್ಮ್ ಮನೆ ಒಳ ಕ್ರೀಮ್ ರಂಗಿಲ್ಲ ಅಂತ ಮೊಸರು ಹಾಕಿರ್ತಿರಿ.
ಹ್ಮ್
ಮೊಸರದ ಹಾಕೆ ಮಟ್ಟ ಆ ರಿ ಟೇಸ್ಟ್ ಮಸ್ತ್ ಆಕೇತ್ರಿ ಅವಾಗ ಬೇಸಿಗೆ ಐತ್ರಿ ಹೊಡತಿತ್ತ ನಾವು ಬೇಕ ತೊಡ್ದನಿ ಇನ ಅಂತಿದ್ರನ ಪನ್ನೀರ್ ಮಾಡೋ ಸಂಬಂಧ. ಹ ಹೋ ನೀನ್ನ ಬೇಕಂ ತಡ್ದಿತ್ತುು ಕಾಸಿಲ್ಲ ನೀನು ಅಂತ. ದ್ರ ನಮ್ಮ್ ಮನೆಯೊಳಗ. ಹ ಇಲ್ಲಖಾಸಿ. ನೀ ಯಾದ್ರೂಗೂ ಹೊಡದಿದೆ ಅಂದ್ರು. ಕೇಳ್ತಿದ್ದೀಲ್ಲ ಅದ ಬಾಳ ಸಲ ಮಾಡತೆ ಹ ರೀ ಸುಮಾ ವೇಷ್ಟಾಕ ರಿ ಮತ್ತ ಅದಕ್ಕ. ಅದನ್ ಮಾಡ್ತಿದ್ದೆ. ಮತ್ತ ಒಳ್ಳೆ ಒಳೆ. ತಗಿಯ ಅದು ಮಾಡಿದ್ದೆ ಮನ್ನೆ ಯಮಾಸೆದಾಗ.
ಹಾ ಹ್ಮ ಹೋಳ್ಗಿ ನೀವೇನ್ ಮಾಡ್ತಿರಿ.
ಹೋಳಿಗೆ ಇದ್ದಾರೆ.
ತ್ಲಾ ಬೇಳೆ.
ಇದ ಬೇಳೆದ ಮಾಡ್ತೇರಿ. ಕಡಲೆಬೇಳೆದು ಮಾಡ್ತೇ ಕಡಲಿ ಬೇಳೆದ ಜಾಸ್ತಿ. ಸ್ತಿ ಮಾಡ್ತೀವಿ ಹೋಳ್ಗಿ ಕಡಪು. ಆ ಕಡ್ಲಿ ಪೀಳ್ದ ಮಾಡ್ತ. ಆ ಮಾಸಿ ಪ್ರತಿ ಅಮಾಸೆ ಫಿಕ್ಸ್ ರೀ ನಮ್ಮ್ ಮನೆ ಒಳಗೆ.
ಹ್ಮ್ ಮರಿರಿ ನಮ್ ಮನೇನಲ್ಲಿ ಇಲ್ರಿ ನಮ್. ಮನೆಯಲ್ಲಿ ಹಬ್ಬ ಬಂದಾಗ.
ಹಬ್ಬ ಬಂದಾಗ ಅಷ್ಟ. ನಾ ಎಡಿ ಅದು ಕೊಡ್ಬೇಕಲ್. ರಿ ದೇವಸ್ಥಾನಕ್ಕೆ ಅದಕ್ಕೆ ಅದ. ಪದ್ಧತಿ ಐತ್ರಿ ನಮ್ಮ ಮನೆ ಒಳಗ. ಏನಿಲ್ಪಾ ಇವತ್. ತಾಗಿಲ್ಲ ಅಂದ್ರು ಸಿರ ಆದ್ರು ಮಾಡಿ ಎಡಿ ಕೊಟ್ಟ ಬರ್ತೇರಿ. ಹಂಗ ಹೋಳ್ಗಿ ಇಸಿ ಐತ್ರಿ ಅದ. ಅದೇನು ನಾನು ಈಗಗ ಕಲ್ತಿದ್ದ. ನಿ ಈಗ ಒಂದ್ ವರ್ಷ ಆತ್. ಕಳತು ಹೋಳ್ಗಿ ಮಾಡೋದು.
ನೀವು ಚಲೋ ಮಾಡ್ತೀರಿ ಅಡಗೆ ಅದು ಎಲ್ಲ.
ಹಾ ರೀ ಅಂತಿದಾರೀ ಎಲ್ಲಾರ ಹೇಳ್ತಾರೀ ಚೆನ್ನಾಗಿ ಮಾಡ್ತೀರಾ ನೀವು ಅಂತ ಹೇಳಿ.
ಪರ್ ಇರ್ತೈತ್ ರೀ ಒಂದ್ಸಲ ನಿಮ್ಮ್ ಮನೆಗೆ ಯಾವಾಗ ಬಂದಿತ್ನಲ್ ರಿ. ಎ ಆ್ತತಿಂದಿದ್ನ್ದೇ ಚಲೋ ಇತ್ರಿ ಅದು.
ಇನ್ನೇನ್ ಹಬ್ಬ ಆಲ್ ಮೋಸ್ಟ್ ವೆಲ್ ಕಮ್ ಇನ್ನ ಹ ಹ ಸ್ಟಾರ್ಟ್ ಅಯ್ತಂದ್ರೆ ಸ್ವೀಟ್ ಸ್ವೀಟ್ ಮಾಡದು ಮಾಡದು ಅದು ಇಲ್ಲಿ ಸ್ವೀಟ್ ಮಾಡ್ಲಿಕ್. ಹಾ ಕರ್ಚಿ ಕಾಯಿ ನವ್ ಹ ಮನ್ನೆ ಕರ್ಚ ಮಾಡಿದ್ವಿ.
ಹೌದ್ರಿ ಬಾದಾಮ್ಪುರಿ ಅದ್ ಮಾಡಕ್ ಬರ್ತೇತಿ. ತ್ರಿ ನಿಮಗ.
ಹಾ ಯಾವದ್ರಿ.
ಬದಾಮಿ. ಅದು ಚಲೋ ಆಗುತ್ತ ಟೇಸ್ಟ್ ನನಗೆ ಹೆಂಗ್ ಮಾಡ್ಬೇಕ ಅನ್ನೋದೇ ಗೊತ್ತಿಲ್ಲರಿ ಅಧೆಂಗ್.
ಹೆಂಗ್ ಮಾಡೋದ್ ಹೇಳ್ಲಾರಿ ಮೊದ್ಲಿಗೆ ಸ್ವಲ್ಪ. ಸಪ ಮೈದಾ ಹಿಟ್ಟ ಇರುತ್ತಲ್ಲಾ. ಮೈದಾಹಿಟ್ ಎಲ್ಲ ಸಾಂಸ್. ಕೊಂಡು. ಅದನ್ನ ಪೂರ ಕ್ಲೀನ್ ಎಲ್ಲ ಮಾಡ ಕೊಂಡು ಆ ಅದಕ್ಕೆ. ಎಣ್ಣಿ ಹಾಕ್ಬೇಕು. ಒಳ್ಳೇನಿ. ಪ್ಪ್ಣಳ್ಳ ಆಮೇಲೆ. ಅದಕ್ಕ ಸ್ವಲ್ಪ ಆಮೇಲೆ ನಾ ಇದು ಅಂತೀರಲ್ಲ ಏನದು ಕಲರ್ಸ್. ಫುಡ್ ಕಲರ್ ಇರುತ್ತಲ್ಲ ಹ ಹ ಕೇಸರಿಗೆ ಅಥವಾ ಲಿಂಬೆ ಹಣ್ಣೆ. ಕಲ ನಮ್ಗೆ ಯಾವ್ದ ಇಷ್ಟಾನೂ ಹಾ ಕಲರನ್ನೆ ಹಾ. ಇಷ್ಟಾನು ಆ ಕಲರ್ ಫುಡ್ ಕಲರ್ ಲರ್ ಅದ್ರಲ್ಲಿ ಮಿಕ್ಸ್ ಮಾಡ್ಬೇಕು. ಕು ಆಮೇಲೆ ನೆಕ್ಸ್ಟ್ ಸ್ವಲ್ಪ್ ಲ್ಪ ಹಾಲ್ ಹಾಕ್ಬೇಕು. ಈ ಮೂರು ಐಟಮ್ ಹಾಕ್ ಕ್ಕೆ ಅ ಚನ್ನ ಹಾ ಎಣ್ಣೆ ಹಾಕ್ ಬೇಕು.
ಎಣ್ಣೆ ಆಗ್ಬೇಕ್ರಿ ಹ ಹ.
ಕಲರ್. ಆಮೇಲೆ ಮೈದಾ ಹಿಟ್ಟು ಅದನ್ನ ಪೂರ ಹಾಕ್ ಕಿ ಚೆನ್ನಾಗಿ ಕಲಸ್ಬೇಕು. ಅದ್ ಹಿಟ್ಟ್ ಹಾ ಕಡಬಿನ ಹಿಟ್ಟನ ಹದಕ್ಕೆ ಅದನ್ನ ನಾದಕೋಬೇಕು ನೀರು ಹಾಕಿ ನಾದಿ ಸ್ವಲ್ಪ ರೆಸ್ಟ್ ಮಾಡೋಕ್ ಇಡ್ಬೇಕು. ಹಾ ಒನ್ ಅವರ್. ತ್ ಒನ್ನವರ್ ಇಡ್ಬೋದು.
ಹೌದ್ರಿ.
ಟ್ಟು ಆಮೇಲೆದನ್ನ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗೋಲಿ ಮಾಡ್ಕೊಂಡು ಅದ ಚಿಕ್ಕ ಚಿಕ್ಕನ್ ನಾವು ಈಗ ಪೂರಿ ಪೂರಿಗೀಗ್ಲಟ್ಸ್ತೀವಲ್ಲ ಆ ಕೋಬೇಕು ಗೋಲ್ಗೋಲು. ಆಮೇಲೆ ಅದನ್ನ ತ್ರಿಪುರ ಹ ಕರಾಗ ನಾವು ಚಪಾತಿ ಹೆಂಗ್ ಮಾಡಸ್ತೀವಲ್ಲಾ ತ್ರಿಮೂನಾಕಾರ ಹಾ ಮಡ್ಸ್ತೀವಿ ಅದ ರೀತಿ ಮಡಚ್ಕೊಂಡು ಹ ಅದನ್ನ ಹಾಗೆ ಮಡಚ್ಬೇಕು ಲಟ್ಸೋಲ್ಲ ಲಟ್ಟಿಸಬಾರ್ದಿ ಅದನ್ನ ಅದ್ ಹಾಗೆ ಈಗ ಮಡಕಿ ಮೂಲಿ ಇರ್ತದಲ್ಲ ಸೈಡ್ ಇರ್ತದಲ್ಲಾ ಅದನ್ನ ಸ್ವಲ್ಪ ಒತ್ ಹಿಂಗ ಬಟ್ಟೇಲಿ ಸ್ವಲ್ಪ್ ಸ್ವಲ್ಪ ಅದನ್ನ ಅದು ಬಿಚ್ಚಬಾರ್ದು ಅದನ್ನ ಕರ್ದಾಗೆಲ್ಲ ಓಪನ್ ಮಾಡತ್ತಲ್ಲ ಸೊ ಹಾಗ್ಬಾರ್ದು ಅ ತ್ತ ಅದನ್ನ ಒಂದ್ ಸ್ವಲ್ಪ ಒತ್ತ್ ಬೇಕು ಹ ಅದಿಷ್ಟ್ ಇಷ್ ಚಿಕ್ ಚಿಕ್ಕುದು ಏನ್ ಇರುತ್ತಲ್ಲ ಇಷ್ಟು ಮಾಡ್ ಇಟ್ಕೋಬೇಕು. ಮಾಡ್ ಇಟ್ಟುಕೊಂಡು ಕ್ಕ ಅದನ್ನ ಎಣ್ಣೆ ಕಾಯಕ ಇಡ್ಬೇಕು.
ಹೌದ್ರಿ ಆ ಆಮೇಲೆ ಅದನ್. ಕರಿಬೇಕ್. ಗ್ರೀಷ್ಟು.
ಕಾಯಕ್ಕಿಟ್ಟು.
ಹಾ
ಅದನ್ನ ಕರಿಬೇಕಕ್ವೆಲ್ಲ.
ಹ
ಆಮೇಲೆ ಒಂದ್. ಕಡೆ ಸಕ್ಕರೆ ಪಾಕ್ಕ ಮಾಡ್ಕೋಬೇಕು.
ಅದೇ ಗೊತ್ತಾಗಲ್ರಿ ಸಿುಪ್ಪಕಾಯಿ.
ಪಕ್ಕ ಮಾಡ್ಕೊಳಿಕ್ಕೆ ನಾವು ಈಗ ಒಂದ್ ಕೆಜಿ ಇಟ್ಟಿವವಿ ಅಂದ್ರೆ.
ಹಾ ರೀ
ಒನ್ ಕೆಜಿಸ್ ಇಟ್ಟಿದೆ ಅಂದ್ರೆ ನಾವು ಅದಕ್ಕೆ ಒಂದು ಆರ್. ಅ ಕೆ ಜಿ ಅಷ್ಟು ಸಾಕ್. ಸಕ್ರೆನ ಮೊದ್ಲು ಕರ್ಗಿಸಕೊ ಹಾಕಿ ಕರ್ಗಿಸ್ಕೋಬೇಕು ಹ ಸ್ವಲ್ಪ ಅದು ಒಂದ್ ಎಳೆ ಪಾಕ ಅಂತಾರಲ್ಲ ಹ ಒಂದ ಎಳೆ ಪಾಕ ಬಂದ್ರೆ ಸಾಕು ಹಾ ಒಂದು ಒಂದೇ ಒಂದ್. ಕುದಿ
ಹಾ ಸನಾಗ್ ಇಡ್ಬೇಕ್.
ಹಡಿದ್ರೆ ಒಂದ್ ಸ್ವಲ್ಪ ತಿಕ್ಕ ಆಗಬೇಕು ಅ ಸ್ವಲ್ಪ ಇಲ್ಲ ಸೋಪ್ ಸಣ್ಣ ಊರಿನಲ್ಲೇ ಸ್ವಲ್ಪ ಮಾಡ್ಕೊಬೇಕು. ಓಕೆ ನಾ ಸ್ವಲ್ಪ ಒಂದ್ ಸ್ವಲ್ಪ ತಿಕ್ ಆದ್ರೆ ತೀರಾ ತಿಕ್ ಆಗಬಾರ್ದು ಈ ಮೀಡಿಯಂ ಒಂದ ಎಲ್. ಪಾಕ ಬಂದ್ರರೆ ಸಾಕು.
ಹೌದ್ರಿ ಅದನ್ನ ಎದಿ ಎದಿ ವಾಪಸ್ ಬಿಡ್ಬೇಕನ್ರಿ ಬೇರೆ ಇದ್ರ ಹ.
ತಗದು. ನಾವು ಬೇರೆ ಹ್ಮ್ ಪ್ಲೇಟ್ ಒಳಗೆ ಆರ್ಲಿಕ್ಕೆ ಇಡ್ಬೇಕು. ಆಮೇಲೆ ಅದ್ರ ಮೇಲೆ ಅದು. ಕೊಬ್ರಿ ಸು. ಸುಸ್ಲಾ ಅಂತಾರಲ್ರಿ ಕೊಬ್ಬರಿ ಏನ್ ತಿರ್ ಉಟ್ಕೊಂಡ್. ಜಗನ ಅದ್ರ ಮೇಲೆ ಹಾಕ್ಬೇಕು ಹಸಿ ಇದಾಗ್ಲಿ ಅಂದ್ರೆ ಅದ್ರ ಜೋಡಿ ಚೆನ್ನಾಗಿ ಅಂದಕೊಳ್ಳುತ್ತೆ ಟೇಸ್ಟ್ ಬರುತ್ತೆ ಹ್ಮ್ ಆಮೇಲೆ ಅದಕೆ ಯಲಕ್ಕಿನೂ ಹಾಕ್ಬೇಕಾಗತ್. ಕುಟ್ಟಿ ನಾವು ಪಾಕ ಮಾಡ್ಕೊಳ್ಳಿಕ್ಕೆ ಹಾ ಮಾಡ್ಬೋದು. ಪಾಕ ಮಾಡ್ಕೊಳಿಕ್ಕೆ ಆಮೇಲೆ ಬಾಕಾನೆ
ಆದ್ರೆ ಯಾಲಕ್ಕಿ ಪುಡಿ ಹಾಕ್ ಬೇಕಾ.
ಈ ಕುುಡಿು ಹಾ
ಹ್ಮ ಹ್ಮ ಅಂದ್ರೆ ಟೇಸ್ಟ್ ಚೊಲೋ ಬರುತ್ತ.
ಚೆನ್ನಾಗಿ ಸ್ವೀಟು ಚೆನಾಗಾಗತ್ತೆ.
ನಾನು ಮಾಡಬೇಕ್ರೀ. ಗ ಹಬ್ಬಾ ಬಂತಲ್ಲ. ಸ್ವೀಟ್ ಏನಾದ್ರು ಇರಬೇಕ ಮನೆೆಯ ಒಳಗ್ ಇವು ಕರ್ಚಿಕಾಯಿ ಎಲ್ಲಾ ನಾರ್ಮ್ ಮಲ್ಲ. ಬರುತ್ತೆ ಇವು ಒಂದ್ಸಲಾನು ಮಾಡಿಲ್ಲ ಬದಾಮ್ ಪುರಿ.
ಹ್ಮ್ ಅದ್ನ ಸ್ವಲ್ಪ ಬಾದಾಮ್ ಪುರಿ ಕರಿವಾ ಸ್ವಲ್ಪ. ಅ ಸ್ಸ ಚಿಕ್ಕದಾಗಿ ಉರಿ ತುಗೊಂಡು ಸ್ವಲ್ಪ ಗೋಲ್ಡನ್ ಕಲರ್ ನಾ ಒಂದ್ ಚೂರ್ ಬೇಗ ತೆಗಿಬೇಕು. ಅ ಬೇಗ ತೆಗಿಬೇಕು ಅದು ಗೋಲ್ಡನ್ ಕಲರ್ ಹಾಕಿರ್ತದಲ್ಲ ಕಲರ್ ಆಗಿರ್ ರಲ್ಲ. ಸ್ವಲ್ಪ ಕ್ರಿಸ್ಪಿನೆಸ್ ಬರ್ಬೇಕಂದ್ರೆ ಸ್ವಲ್ಪ ಲೈಟ್ ಉರಿಯಿಟ್ಟು ಅದನ್ನ ಕರ್ಕೋಬೇಕು ಅಂದ್ರೆ ಅದ ಬಾಯಲ್ಲಿ ಕ್ರಿಸ್ ಪ್ಯಾಗಿ ಬರುತ್ತೆ.
ಹಾ ರಿ ಹಾ ರಿ ಅಷ್ಟ ಮಾಡ್ಬೇಕ್ ಒಂದ್ಸಲ ಟ್ರೈ ಮಾಡ್ತೇನ್ರಿ. ಹ ಹ ಮಾಡ್ತೇವೆ ಆ ರೀ ಹಿ ಈಗೇನ್ ಅಡಿಗೆ ಮಾಡ್ಬೇ
ಹಾ ಅಡ್ ಮಾಡ್ಬೇಕು. ಸ್ವಲ್ಪ ಎಲ್ಲಾ ಅಡಿಗೆ. ಒಲೆ ಎಲ್ಲ ಮಾಡಿದೀವಿ ಈಗ ಸ್ವಲ್ಪ ಚ ಚಪಾ ಆಗಬೇಕು.
ಚಪಾತಿ ಎಷ್ಟ ಮಾಡಬೇಕ ರಾತ್ರಿ ನಾವು ಮಧ್ಯಾಹ್ನ ಎಲ್ಲಾ ರೊಟ್ಟಿ ಪಲ್ಯ ಎಲ್ಲಾ ಮಾಡಿದ್. ಈಗ ಅನ್ನ ಸಾ ಸಾಂಬಾರಷ್ಟೇ ಮಾಡ್ಬೇಕು. ಇನ್ನ ಟೈಮ್ ಆಗಿಲ್ಲಲ್ಲ. ಮತ್ತ ಫ್ರೀ ಇದ್ದೆ ಅದಕ್ಕೆ ಕಾಲ್ ಮಾಡ್ದೆ.
ಕ್ಕೆ ನಾನು. ಅ ಕೂತಿದ್ದೆ ಅಲ್ಲ ಸ್ವಲ್ಪ ಹಿಟ್ಟೆಲ್ಲಾ. ನೆನಿಬೇಕಲಾ ಅದು. ಅದ್ರ ಸಮನೆ ನಾನು. ಕುೂತ್ಕೊಂಡಿದ್ದೆ. ಅಷ್ಟರಲ್ಲ ನಿಮ ಕಾಲ್ ಬಂತು.
ತ್ತೋರಿ ಇಡ್ಲಾ ರಿ ಹ ಬಾಯ್.
ಚೆನ್ನಾಗಿದ್ದಾರೆ.
ಆ ರೀ ಚೆನ್ನಾಗಿದಾರೆ ನೀವ್ರಿ.
ಹ ನಾವು ಚೆನ್ನಾಗಿದ್ದೀವಿ ಮತ್ತೆ ಮನೆ ಮನೆನಲ್ಲಿ. ಎಲ್ಲ ಹೇಗೆ ನಿಮ್ಮ ಸಂಬಂಧಿಕರೆಲ್ಲರು ಹೇಗಿದರೆ.